ಯಾವರು ಅವರು ಸಾರ್
ನಾವೇಏನ್ಕೊಳೆಗಂದ ಪಕ್ಕ ಬಂಡಳಿ ಸರ್
ಬಂಡ್ರಳಿನಸ ಸಾಗ್ಯದವರು ಹ ಆದ್ರೆ ಒಂದ ಮೇಡಮ್ ಬದಸ ನಿಮ್ಗ ಯ ಪೋಸ್ಟ್ ಆಫಿಸ್ ಕಗ ಸರ್
ಗೋತ್ತಿಲ್ಲ ಅಪ್ಪಾಜಿ
ಸೆಂ ಸೆಂಟ್ರ ಸೆಂ ಸೆಂಟ್ರಲ್ ಗೌರ್ಮೆಂಟ್ ಸರ್ ಅವ್ರ ಎಸ್ ಏನ ಗೊತ್ತಿಲ್ಲ ಸರ್ ನಂಗ
ಹೇ ಗೊತ್ತಿಲ್ಲ
ಹ ಸರ್ ಆ ಸರ್ ಅವ್ರ ಗೊತ್ತಿಲ್ವ ಸರ್ ಹಾಗಾದ್ರ ಅವ್ರು ಗೊತ್ತಿಲ್ವ ಸರ್ ಅವ್ರು ಆ ಸರ್ ಇಲ್ಲೇ ನಮ್ ಗೊತ್ತಿರೋರಿ ನಮ್ಗೂವೆ ಸರ್ ಅವ್ರು
ಯಾನೋ ಮಾಡ್ತಿದೆ ಇಷ್ಟೋ ಎ ಗುಡ್ಡೆ ಹಾಕ್ ಕೆ ನೀವ್ ಯಾವ್ ಉರ್ ಅನ್ರಿ
ಸರ್ ನಾವು ಇಲ್ಲೇ
ಎಲ್ಲಿ
ಗಾ ಬೆಳಗಾವಿ ಸರ್ ನಮ್
ಬೆಳ್ಗಾವಿನ
ನಾವು ಚಲೋ ಮಾತಾಡ್ತಿವಿ ಸರ
ಹೌದಾನ್ರಿ ಹ ಹೇಳ್
ನೀವು ಯಾವರರ ಸರ ಕೊಳಗಲ್ದವಾರ ಸರ್ ನೀವು ಹಲೋ ಸರ
ಹ ಸರ್ ಹೇಳಿ ಸರ
ನೆಟ್ವರ್ಕ್ ಸಿಗ್ತಿಲ್ಲಾ ನೀವು ಕರೆಕ್ಟಾಗಿ ಮಾತಾಡ್
ಹ ಸರ್ ನೀವು ಸ್ವಲ್ಪ ಹೊರ್ಗಡೆ ಬನ್ನಿ ಸ ಅ ನಿಶಬ್ದ ಇಂದ ಸ್ವಲ್ಪ
ನಾವ ಇಲ್ ಇಲ್ಲಿ ಗಾಳಿ ಬರ್ತಾ ಇತ್ ಕಂಡ್ರಿ ಫುಲ್ಲು
ಹ ಸರ್ ಸ್ವಲ್ಪ ಇ ಏನಿಲ್ಲ ಬೆ ಇವಾಗ್ ಎಲ್ಲಿ ಸರ್ ಗಾಳಿ ಬಿಡ್ತೆ ಅಷ್ಟೊಂದು ಸೈಂಕಲ್ನಾಗ ನಿಮ್
ಎಲ್ಲ ಆ ಅದು ಗಾಳಿ ಕಾಳ ಕಣ್ರೀ
ಈಗ ಗಾಳಿ ಕಾಲನ ಸರ್ ಗಾಳಿ ಕಾಲಕ್ಕೆ ಏನಪ್ ಹಬ್ಬ ಮಾಡಲ್ವಾ ಸರ್ ನಿಮ್ಮ ಊರಲ್ಲಿ
ಗಾಳಿ ಮರಿ ಹಬ ಮಾಡ್ತರೇನ್ರಿ
ಬ್ಬ ಮಾಡ್ತೀರಿ
ಹ್ಮ್
ಇನ್ನೇನ್ ಸರ್ ಆಗಲ್ಲ ಸಮಾಚಾರ ಇವಾಗೇನು ಕೆಲ್ಸ
ಇವಾಗ ನಮ್ ಸೀಸನ್ ಇಲ್ಲಾಕಂಡ್ರಿ
ಹ್ಮ್
ಹ್ಮ್
ಇವೆಲ್ಲ ನೀನ್ ಕುಡತರು ನಳೆ
ಇನ್ನೊಂದ್ ಎರಡ್ ವಾರ ಇಲ್ಲಾ ಕಂಡ್ರೆ ಆ
ಹ ನಮ್ ಕಡೆ ಒಂದು ಹಡುಗ ಕ್ಯಾಟ್ರಿಂಗ್ ಐತೆ ಸರ್ ಬರ್ಬೇಕ ಬರ್ತೀರಾ ಸರ ನಮ್ಮ್ ಕಡೆ
ಬರ್ತೀವನ್ರಿ ಎಷ್ಟು ಗಂಟೆಗೆ ಊಟ ಬೇಕು
ಯ ತಕಂದರು ಜೋಳದ ರೊಟ್ಟಿ ಸರ್
ಹಾ
ಹ ಪಲ್ಯ ಸರ್ ಇರ್ಕರಿ ಪಲ್ಯ ಸಾರ್ ನೊ ನಾಲ್ಕ್ ಪಲ್ಯಸಾರ್ ಸ್ವಲ್ಪ ಸ್ವಲ್ಪ ಸರ್ ರೈಸಸ್
ಹಾ
ಖಾರ ಅಂತ ಒಚ್ಚಾಗ ಹುಚ್ಕನ ಹುಚ್ ಖಾರ ಇರ್ಬೇಕ ಸರ ನಮ್ ಕಡೆ ಚೆನ್ನಾಗ್ ಅಡ್ಗ ಮಾಡ್ಕೊಡ್ಬೇಕ ಸರ ಅವ ಒ ಅಂದ ಐನೂರು ಸೀಟ್ಗೆಸರ
ಹ್ಮ್ ಹೊದ ಗಾವ ಕೆ
ಮಾಡ್ಕೊಡ್ತೀರಾ ಸರ್ ನಿಮ್ ಕಡೆ ಜೋಳ ಜೋಳದ ರೊಟ್ಟಿ ಸರ್ ನಮ್ ಕಡೆ
ಮಾಡಳ ಮನ್ ರ ಹಾ ಮಾಡತಿವಿ ಮಾಡತಿವಿ
ಸರಾ
ನಿಮ್ಮ್ ಕಡೆಯಲ್ಲ ಮಾಮೂಲಿ ಬಾತು ಅನ್ನಸಂಬಾರ್
ಹಾ ಸರ ಬಾತಿಗೆ ಏನೇನ್ ಹಾಕ್ತಿರಾ ಸರ ಬಾತ್ಗೆನ್ ಆಕ್ತೀರಾ
ಮಾ ಕ್ಯಾರೆಟ್ ಬ ಟಮಾಟೋಸ್ ಸಲಾ ಟೆಸ್ಟಿಂಗ್ ಪೌಡರ್ ಖಾರದ ಪುಡಿ
ಯಾವ ಯಾವ ಬಾತ್ ಮಾಡ್ತಿರ ನೀ ಬೌ
ಟೊಮೋಟಾ ಬಾತು ಸಾರೆ ಬತ
ಹ ತರಕಾರಿಗೆ ಏನೇನ್ ಆಕ್ತಿ ಸರ್ ತರಕಾರಿ ಬಾತು ಅಂದ್ರೆ
ತರಕಾರಿ ಯಾಕಕಣ ರೀ ಕ್ಯಾರೆಟ್ ಬೇಸ್
ಹ ಮತ್ತೆ ನೀವು ಎರಡು ಅ ಎರಡ ಆಯ್ತು ಕೆರೆಟ್ ನ ಸಮಯಲತ
ಗಾಡ್ಯ ಕಸೋ
ಹ ಆಮೇಲೆ ಮತ್ತೆ ಮೂರಾಯ್ತು ಸರ ಹ ನಾಲ್ಕ ಮತ್ತೆ ಸರ್
ಈರುಳಿ
ಹ ಐದು ಸರ
ದಾಪ ಮೆನ್ಸಿ ಕಾಯ
ಆರು ಸರ ಆರು ತರಕಾರಿಗಳ ಹಾಕಿ ವೆಜಿಟೇಬಲ್ ಭಾತ್ ಮಾಡ್ತಿರ ತಸರ ತರಕಾರಿ ಹೊತ್ ಮಾಡ್ತೀರ ಹೂಕೋಸ್ನ ಹಾಕ್ತಿರ ಸರ ಹ್ಮ್ ಚೆನ್ನಾಗಿರ್ತ ತ್ತಲಸರ
ಹಾ ಹಚ್ಚ ಇರ್ತನ್ರಿ ಹಚ್ಚ
ಹಾ ಊಟದ ಏನೇನ್ ಮಾಡ್ತೀರಾ ಸರ್ ಒಂದು ಒ ಒಂದು ಇದ ಕೊಡಿ ಸರ್ ಮೀನೇನು
ಫಸ್ಟು ಹೆಸರು ಬೆಳೆ
ಹ ಸ್ವಲ್ಪ ಬಾಳೆ ಲೆ ಅದೆಲ್ಲ ಫಸ್ಟು ಅದಿಂದ ಹೇಳಿ ಸರ್
ಸರಾ ನಿಮ ಹಹ ನಮ ಕ್ಯಾಂಡ್ರನ ಕ್ಯಾಟಿಂಗ್ಲಿ ದೊರೆಯೋದ ಮಾತ್ರ ನಾವ್ ಹೇಳೋದು ಬಾಳ ಎಲ್ಲ ಮಾಮೂಲಿ ನೀಮ್ ಕಡೆಯಿಂದ ತರ್ಸ್ಬೇಕಕ್ ನೀವು
ಹ ಸರ್ ಎಷ್ಟು ತರ್ಸ್ಬೇಕ ಸರ ಒಂದ್ ಐನೂರು ಸೀಟ್ಗೆ ಅಂದ್ರೆ
ಐನೂರ್ ಸೆಟ್ಗ ಅಂತ ಅಂದ್ರೆ ಒಂದ್ ಏಳ್ನೂರ್ ಬಾಳ ಎಲೆ ತರ್ಸಿ
ಹಾ ಸರ್ ಏಳ್ನೇರ್ ತರಸ್ಬೇಕ ಸರ ಹ ಸರ ಮೇಷ್ಟಾಜಿ ನೂರುಐ್ತದ ಸರ
ಹ್ಮ್ ಒಬರ್ಗೆ ಆಗ್ಲಾಕ್ಕ ಒ ಮಾಡ ಕೊಡ್ಬೇಕು ಅವರು ಚಿಕ್ಕ್ ಕೊಡ್ಬೇಕು ಅವರು
ಹಾ
ಎಲ್ಲಾ ಕಷ್ಟ ಕಣ್ರಿ
ಹಾ ಸರಿ ಹಂಗಾರೆ
ಹ್ಮ
ಏನೇನ್ ಆಕ್ತೀರಾ ಸರ್ ಐಟಮು ಫಸ್ಟ್ ಬೆಳಿಗ್ಗೆ ತಿಂಡಿ ನೈಟ್ ಏನ್ ಮಾಡ್ತೀರಾ ಸರ್ ಈಗ ಹಓದ ಇಟ್ಗೆ ಮದ್ವೆಗೆ ಬಸ್ಸಿಂದ ಇಳ್ದ ಇಟ್ಗೆ ಹ ಸರ್ ಬಸ್ಸಿಂದ ಇಳ್ದ ಇಟ್ಗೆ ಫಸ್ಟ್ ಆ ಸ್ನ್ಯಕ್ಸ್ ಏನೇನ್ ಕೊಡ್ತ ಸ್ನಾಯಕ್ಸ್ ಏನ್ ಕೊಡ್ತೀರಾ ಸರ ನೀವ
ಶಾವಿಗೆ ಉಪಿಟ್ ಚಟ್ನ ಬಾಜಿ
ಹಾ ಸರ್ ಅದಬಿಟ್ಟು ಸರ್ ಇನ್ನೇನ್ ಕೊಡ್ತ ತ್ರ
ಕೊಟ್ರ ಇನ್ನೊ ಹ್ಮ್ ಹ ಬುಂದಿಖಾರ ಕಾಟಿ ಕಾಫಿ
ಹ ಸರ್ ಆ ನೈಟ್ ಊರ್ ಸರ್ ಊಟ
ನೈಟ್ ಊಟ ಮಾಮೂಲಿ ಉಪ್ಪು ಉಪ್ಪುಂಕಾಯಿ ಒಂದ್ ಎಡ್ ತರ ಪಲ್ಯ
ಪರ್ಲ ಸರ್
ಕಬಲ್ ಪಲ್ಯ
ಯಾವ್ದು ಸರ್ ಅದು
ಹ ಕಾಬುಲ್ ಪಲ್ ಮಾತ ರೈಮ ಆಮೇಲೆ ಹಸರುಕಾಳ್ ಪಲ್ಯ
ಆಮೇಲೆ ಸರ್ ಎರಡಯ್ತು
ಹಾ ಅಮಲೆ ಇನ್ನೊಂದು ಬಿಟ್ ಪಲ್ಯಾ
ಹ ಸರ್
ಹಾ
ಹಾ ಇಷ್ಟ್ ಇಷ್ಟೆಲ್ಲ ಸರ್ ಮಾಡೋದು ಆರ ಐಟಮ
ಸರಾ
ಆರೇ ಐಟಮ್ಸರ ಮಾಡದು ನೀವು
ಗ ರಗಲ್ಲ
ಹ ಐಸ್ ಕ್ರೀಮು ಪಾನಿಪುರಿ ಏನು ಕೊಡಲ್ವ ಸರ್ ನೈಟು
ಅದ್ ಬೇರೆ ಸಪ್ರೇಟ್ ಇರುತ್ತೆ ಕಣ್ಡ್ರಿ ಆರು ಗಂಟೆನಾಗ
ಹ ಊಟಕ್ಕಿಂಚೆ ಮುಂಚೆ ಅದು ಅದು ಹ ಸರ ಅದು ಪರವಾಗಿಲ್ಲ ಸರ ಚೆನ್ನಾಗ್ ಮಾಡ ಹತ್ರ ನೀವೇ ಮಾಡಿಸ್ತೀರ ಮದ್ದುರೋಡೆ
ಮದ್ದೂರ್ ವಡೆ
ಹಾ ಸರ ಮದ್ದೂರ್ ವಡೆ ಏನು ಮಾಡ್ಸಲ್ವ ಸರ್ ನೀವು
ಯಾವ್ದು?
ಹ . ಹಲೋ.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
ಅಲ್ಲ ಸರ, ಹ ಹೇಳಿ ಸರ ಮಾನ್ಕಿ
ಮಾಡ್ರಿ.
ಸಾರ್ ನಮ್ ಮಾತಾಡ್. ಮಾತಾಡ್ತಾವಿ ನೀವು ಆ ಕಡೆ ಎಲ್ಲೊ ಇದ್ದೀರಾ ನೀವು.
ಎಲ್ಲು ಇಲ್ಲ ಹೇಳ್ ಮುಂದೆ ಏನ್ ಹೇಳಿದ್ ಹೇಳ್
ಹೊರ್ಗಡೆ ಇದೀರಾ ಸರ್ ನೀವು.
ಹಾ ಹೇಳಿ ಹೇಳಿ ಏನು.
ಇನ್ನೇನ್ ಸರ್ ಹಾಗಾರೆ, ಮಳೆ ಬೆಳೆ ಎಲ್ಲಾ ಉಯ್ತಾಇದಿಯ ಸರ್ ಆ ಕಡೆ ನಿಮ್ ಕಡೆ.
ನಮ್ ಕಡೆ ಏನ ಚಲೋ ಇಲ್ಲ ಕಣ್ರಿ
ಹಾ.
ಹ
ನಿಮ್ ಕಡೆ ಚೆಲೋ ಇಲ್ರರಿ ಎ. ಹಾ ಅಂಗಾರೆ ಚಿಕನ್ ಹೆಂಗ್ರೀ ನಿಮ್ ಕಡೆ. ಕೋಳಿ ಕೋಳಿ ಚಿಕನ್ ಹೆಂಗ್ರೀ ನಿಮ್ ಕಡೆ, ಹ ಮಟನ್ ಅಂಗ್ಡಿ ನಿಮ್ದು.
ಮಟನ್ ಆರ್ಡರಿಗ ನಿಮಿಗ್ ಬೇಕೇನ್ರಿ ಸರ್ವೀಸು.
ಹಾ ನಾಳೆ ಬೇಕು ಈ ಕಡೆ ನಮ್ ಕಡೆ. ಚಲೋ ಚಲೋ ಚಲೋ ಮಾ ಕೊಡ್ಬೇಕು ಕಂಡ್ರಿ ನೀವು.
ನಮ್ ಕಡೆ ಏನನ್ ಟೆಸ್ಟ್ ನೋಡ್ಬುಟ್ರೆ ನೀವ್ ಅಷ್ಟೇ. ಟೇಸ್ಟ್ ಎಲ್ಲ ಚೆನ್ನಾಗ್ ಕೊಡಮ್ ಬನ್ರೀ.
ಹ.
ಹಾ.
ಚೆನ್ನಾಗ್ ಕೊಡ್ತೀರಲ್ಲ ಸರ ನೀವು. ಹಾ ರೆಸ್ಪಾನ್ಸ್ ಹೆಂಗ್ ಕೊಟ್ಟಿದೆ ಸರ್ ನಿಮ್ ಗೂಗಲ್ಲಲ್ಲಿ ನಿಮ್ಗೆ. ಹಲೋ. ಹಲೋ. ಹಲೋ ಸರ. ಹಲೋ.
ಕಟ್ಟಗೋಯ್ತ್ ಏನ ಅದು
ಇಲ್ಲ ಇಲ್ಲ ಸ ಮಾತಾಡಿ ಕಟ್ಟಾಗಿಲ್ಲ ಕಣ ಮಾತಾಡಿ.
ಹಾ ಹೇಳಿ ಹೇಳಿ.
ಹಾ ಏಂಗ್ ಕಟ್ಟಾಯ್ತು ಅಂದರಿ.
ನಾವ್ ಯಾಕ್ ಕಟ್ ಮಾಡವ್ ಹೇಳಿ ನೆಟ್ವರ್ಕ್.
ನೆಟ್ವರ್ಕ್ ಎಲ್ಲಿದಾರ ಸರ ನಿಮ್ ಈಗ ಲೊಕೇಶನ್
ಇಲ್ಲ ಎಕಡೆ ಔಟ್ ಸೈಡ್ ಮನೆ
ಔಟ್ ಸೈಡ್ ಅಂದ್ರೆ ಒಂದು ಯರ ಲೊಕೇಶನ್ ಹೇಳಿ ಸರ್ ಅಲ್ಲಿ ಮುಂದೆ ಏನತ್ರರ ಇದ್ರೆ ನಮ್ಗ್ ಗೊತ್ತಾಗ ಅಂಗಡಿಗಳು ಹೇಳಿ ಸರ ಕಾಲವೆ
ಹಾ
ಕಾಲುವ ನೀರ್ ಬಿಡ್ತಾರ ಸರ್ ಇವಾಗ ನಿಮ್ಗೆ
ಮಳೆ ಬೆಳೆ ಆದ್ರತೇನ್ರೀ ಡ್ಯಾಮ್ ಎಲ್ಲ ತುಂಬ್ದ ಕು ಬಿಡೋದು.
ಮಳೆ ಆಗ್ಲಿಲ್ಲ ಅಂದ್ರೆ ಏನ ಹಡಲ್ಲ ಸರ್ ಬಗಾದ್ರೆ ಹಾ ನಿಮ್ ಕಡೆ ಎಲ್ಲ ನೀರೆಲ್ಲಾ ಮುಳು ತಿರಲ ನೀವು
ಇದ್ರಲ್ಲಿ ಸ್ ಹದ್ಿನೈದು ಹದ್ಿನೈದು
ನೀರೆಲ್ಲ ಮುಳುಗ್ತಿೀರ ಸರ್ ಕ್ರಲ್ಲ ನೀವು ಕಾದದಲ್ಲಿ
ಸರೇನಾ
ಕಾಲುವಲ್ಲಿ ನೀರ್ ಮುಳಗ್ತಿರಂದೆ
ಹಾ ಮಾಡತ
ಹ್ಮ ಹ ಪರವಾಗಿಲ್ಲ ಸರಗಾದೆ ನೀರು
ಹಾ
ಜಾಸ್ತಿ ಬರುತ್ತಾ ಸರ್ ನೀರು ಕಮ್ಮಿ ಬರುತ್ತಾ
ಇನ್ನೇನ್ೀ ಸಮಾಚಾರ
ಏನ್ ಹೇಳ್ಬೇಕನ್ಿ ನೀವು ನೀನ್ ನಾವೇಏನು ಹೇಳದು ನಾವು ಹೇಳಿ ಹೇಳಿ ಸಾಕಾಗ ತ್ತ ಬೆಳಗಾವಿ ಸೈಡ್ನವರು
ಹಾ ಬೆಳಗಾವಳಿ ಯಾವ ಬೆಳೆ ಬೆಳತೇನ್ರಿ ಹ ಬೆಳಗಾವಳ ಯಾವ ಬೆಳೆ ಬೆಳ
ನಾಮಕಡೇ ಜೋಳ ಸರ
ಹ ಜೋಳ ಹಾಕಂಡ್ರಿ ಜೋಳ ಹಕಂಡ್ರಿ ಕಬ್ಬು ನೀವು ಜಾಸ್ತಿ ಬೆಳಿಯೋದು
ಜೋಳನೆ ಬೆಳಿತೀವಿ ಸರ್ ನಾವು
ಬಾರ್ ಸರಿಕಂಡ್ರೆ ಆಯ್ತು ನಾ ಮಾಡ್ತ ಬಿಡಿ